ಹ್ಮ್ಮ್.
ಹೇಳಿ ಏನಾದ್ರೂ.
ಏನ್ ಮಾಡ್ತ ಇದು.
ಕೂತಿದ್ದೆ ನೀನು.
ನ ನೀ ಕುತ್ಕೊಂಡು ಇದ್ದೆ.
ಹ್ಮ ಊಟ.
ಊಟ ಆಯ್ತು ನಿಂದು.
ಯಾವವು್ದಾದ್ರು ಒಂದು ಮಾರಲ್ ಸ್ಟೋರಿ ಹೇಳ್ತೀರಾ ಕೇಳುವ.
ಹ್ಮ್ ಮಾರಲ್ ಸ್ಟೋರಿ ಎಂತ ಅಂದ್ರರು.
ಹ್ಮ.
ಹ್ಮ್ ಏನ್ ಗೊತ್ತಾ. ಒಂದು ಕಾಡಲ್ಲಿ.
ಹ್ಮ್.
ಅಕ್ಕಿ ಮತ್ತೆ ಗಿಳಿ ಇರುತ್ತಂತೆ. ಅಲ್ಲ ಕಾಗೆ ಮತ್ತೆ ಗಿಳಿ.
ಹ್ಮ್
ಓಕೆದಾ ಅದ್ರಲ್ಲಿ ಒಂದ್ ಗಿಳಿಗೆ ನೀರಲ್ಲಿ ಸ್ವಿಮ್ ಮಾಡಕ್ ಬರುತ್ತೆ ಕಾಗಿಗೆ ಸ್ವಿಮ್ ಮಾಡಕ್ ಬರೋದಿಲ್ಲ ಕಾಗೆ ಏನ್ ಮಾಡ್ತ ತೊಂದ್ರೆ ಆದಕ್ಕೆ ಫುಡ್ ಬೇಕಾಗಿರುತ್ತೆ ಅದು ನೀರಿಲ್ಲೇ ಇರುತ್ತೆ ಬೇರೆ ಕಡೆ ಎಷ್ಟು ಇಷ್ಟೊಂದ್ ಕಡೆ ಫುಡ್ ಹುಡುಕಿದ್ರ ಅದಕ್ಕೆಲ್ಲವ ಸಿಗ್ತಾನ ಇರೋದಿಲ್ಲ ನೀರಲ್ಲಿ ಸ್ವಿಮ್ ಮಾಡಕ್ ಅದಕ್ ಬರಲ್ಲ ಅನ್ನೋ ಕಾರಣಕ್ಕೆ ಗಿಳಿಗೆ ಇಡತ್ತೆ ನನ್ಗೊಂದ ಎಲ್ಪ್ ಮಾಡ್ತನಿ ನನ್ಗೆ ಅಲ್ಲಿ ನೀರಲ್ಲಿ ಏನ್ನು ಊಟ ಇದೆ ನಂಗೆ ತುಂಬಾ ದಿನ ಆಯ್ತು ಊಟಾನೇ ಮಾಡಿ ಲ ಸೊ ನನ್ಗೆ ಅಲ್ಲಿ ಹೋಗಿ ಊಟ ತಗೊಂಡ್ ಬಾ ಅಂತ ಹೇಳುತ್ತೆ
ಹ್ಮ್
ಆ ಗಿಳಿ ಏನ್ ಮಾಡುತ್ತೆ ಸ್ವಲ್ಪತ್ತು ಇಲ್ಲ ನನ್ಗ ಆಗಲ್ಲ ನಂಗೆ ಬೇರೆ ಕೆಲ್ಸ ಇದೆ ಹಾಗೀಗೆ ಆ ಗಿಳಿ ತುಂಬಾ ಸ್ವಾರ್ಥ ಆಗಿರುತ್ತೆ ತಂಗ್ ಬೇರೆ ಕೆಲ್ಸ ನಾಂಗೆ ಅಷ್ಟು ಈಸಿಗೆ ಯಾರಿಗೂ ಹೆಲ್ಪ್ ಮಾಡ್ತಾ ಇರೋದಿಲ್ಲ
ಹ್ಮ
ಸೊ ಆ ಟೈಮ್ ಅಲ್ಲಿ ಇದು ಕಾಗೆ ತುಂಬಾ ಬೇಡ್ ಕೊಡುತ್ತೆ ಮ ಇಲ್ಲ ನಂಗ್ ಬೇಕು ನಂಗೆ ತುಂಬಾ ಸುಸ್ತ ಆಗ್ತಾ ಇದೆ ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಆದರೆ ಆ ಗಿಳಿ ಮಾಡತ ಸ್ವಲ್ಪ ಒತ್ತು ನೋಡುತ್ತೆ ನೋಡಿ ಆಯ್ತು ಸರಿ ಅಂತ ಹೋಗಿ ಊಟ ತಗೊಳ್ಳುತ್ತುತ್ತದೆ ಊಟ ತಗೊಂಡು ಅ ಕಾಗೆ ತನ ಕೇಳಿದ್ದು ಸೊ ಆ ಕಾಗೆ ಕೊಡ್ಬೇಕಾಗಿದ್ದು ಹೌದಕಿ ಅಲ್ಲೇ ಊಟ ಮಾಡಿ ಸೌರಿ ನನ್ಗೂ ತುಂಬಾ ಹಸಾಗಿತ್ತು ಅಂತ ಅದು ಊಟ ಮಾಡ್ಕೊಂಡ್ ಹಾಗೆ ಹೋಗ್ಬಿಡತ್ತೆ
ಹ್ಮ
ಅದಕ್ಕೆ ನಮ ನಮ ಜೀವನದಲ್ಲಿ ನಾವ್ ಯಾರನು ತುಂಬಾ ನಮ್ಮ ಓದಕ್ಕೆ ಹೋಗಬಾರದ್ದು
ಹಾ ಹೌದು
ಹ ನಮ್ಮಿಂದ ಬೇರೆಯವ್ ಯಾರಾದರು ನಮ್ಗ್ ಎಲ್ಪ್ ಮಾಡ್ಲಿ ಅನ್ನೋದು ಎಕ್ಸ್ಪೆಕ್ಟ್ ಕೂಡ ಮಾಡ್ತಾ ಇರ್ಬಾರದ್ ನಾವು ನಮ್ ಕೆಲ್ಸ ನಾವೇ ಮಾಡ್ ಅಕೋಬೇಕು ಇವಾಗ ನಾಳೆ ನಮಗ್ ಏನಾದ್ ಕಷ್ಟ ಬರುತ್ತೆ ಅಂತ ಅನ್ಕೋ ಗೊತ್ತಿರಲ್ಲ ನಾಳೆ ಬರುತ್ತಾ ಇಲ್ವೋ ಅಂತ ಬಟ್ ಈಗ ಸಿಚುುವೇೇಶನ್ ನಮ್ಮಲ್ಲಿ ಅದ ಎಲ್ಲದುು ನಮ್ಮ ಹತ್ರ ಇರ್ಬೇಕು ನಾಳ ಈ ತರ ಬಂದ್ರು ನಾವವು ಬದುಕ್ಬೋದು ಮಾತ್ರ ಆಗ್ದ ಬದುಕು ಓದು ಸ ನಮ್ಮ ಲೈಫ ಅ ಯಾವದೇ ಸಚ್ ನಾನಂನೊಬ್ ಬದುಕ್ಬೋದು ಅನ್ನೋ ತರ ನಾವ್ ಇರ್ಬೇಕು ಹಾ ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ
ಹಾ
ಹ್ಮ್ ಸೊ ಜೀವನದಲ್ಲಿ ಯಾವಾಗ್ಲೂ ತುಂಬಾ ಯಾರನ್ನ ನಂಬಕೊಂಡಲ್ದಂಗೆ
ಹ್ಮ್ ಇರ್ಬೇಕ್ ಹೌದು ಯಾರ್
ನಮ್ಮ ಪಡಿಗೆ ನವು ಇರ್ಬೇಕು ಹ್ಮ್
ನಂದ್ರೆ ಮೋಸ ಮಾಡಿ ಹೋಗ್ತಾರಷ್ಟೆ
ಹೌದು
ಹ್ಮ್
ಯಾರ್ ಯಾವಾಗ ಹೆಂಗೆ ಅಂತಾನೇ ಹೇಳೊದುಕ್ಕೆ ಆಗೋದಿಲ್ಲ
ಹೌದು
ಹ್ಮ್
ತುಂಬಾ ಕಷ್ಟ ಈವಾಗ ನೋಂಬೋದು ಜನನ
ಹೌದು
ಹ್ಮ್
ನಿಂಗ್ ಗೊತ್ತಾ ಯಾವ್ದಾದ್ರು ಸ್ಟೋರೀಸು
ನಾನೊಂದು ತೋರಿ ಹ್ಮ್ ನನ್ ಒಂದ್ ಸ್ಟೋರಿ ಹೇಳಲಾ ಒಂದ್ ಕಾಗೆ ಇರುತ್ತೆ ಆಯ್ತಾ ಅದು ಎಲ್ಲಾ ಕಡೆ ಹಾರ್ಕೊಂಡು ಬಂದಿರುತ್ತೆ ಬಟ್ ಅದಕ್ಕೆ ತುಂಬಾ ದಾ ಆಗಿತ್ ಆಯ್ತಾ ಎಷ್ಟ ಅಂದ್ರೆ ಅದಿಕ್ಕೆ ನೀರ್ ಬೇಕೇ ಬೇಕು ಆಯ್ತಾ ಎಂತ ಮಾಡುತ್ತೆ ಹಿಂಗೆ ಹೋಗಿ ನೋಡ್ತಿರಬೇಕು ಕಜ ಮಾಡಿಕೆ ಕಾಣಿಸತೆ ಅ ಮಡಿಕೆ ಮಡಿಕೆ ಫುಲ್ ತಳ್ದಲ್ಲಿ ಇರೋದು ಫುಲ್ ಕೆಳಗೆ ಇದೆ ಬಟ್ ಅದ್ಕ್ಕಿ ಕುಡಿಯಕ್ಕೆ ಆಗಲ್ಲ ಯಾಕಂದ್ರೆ ಅದು ತುಂಬಾ ಚಿಕ್ದಲ್ಲ ಅದ್ರೊಳಗಡೆ ಹೋಗ್ಬ ಬಿಟ್ರೆ ಬಿದೋಗಿ ಬಿಡ್ತೀಯಲ್ಲ ಅದಿಕ್ಕೆ ಅದ ಏನ್ ಮಾಡ ಒಂದೊಂದೆ ಒಂದೊಂದೆ ಕಲ್ಲು ತಗೊಂಬಂತು ಅದ್ರೊಗೆ ಹಾಕಿರುತ್ತೆ ಹಾಕಿ ಹಾಕಿ ಹಾಕಿ ಹಾಕಿ ನಾ ಅಷ್ಟ ಮೇಲೆ ಚೂರು ನೀರ್ ಬರುತ್ತೆ ಆಮೇಲೆ ಅಷ್ಟಷ್ಟು ಕಷ್ಟ ಪಡುತ್ತೆ ಅಂದ್ರೆ ತುಂಬಾ ಕಷ್ಟಪಟ್ಟು ನೀರ್ ಹಾಕ್ತಾನೆ ಆ ಕಲ್ಲ ಹಾಕ್ತಾನೆ ಅದ್ರಲ್ಲಿ ಆಮೇಲೆ ಕರೆಕ್ಟಗ ಒಂದಚೂರು ಮೇಲೆ ಬಂದ ತಕ್ಷಣ ಅವಾಗ ನೀರ್ ಕಕುಡಿಯುತ್ತೇ ಹಂಗೆ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಎಫರ್ಟ್ ಆಗ್ತಾ ಇದ್ರೆ ನಾವು ಸಕ್ಸಸ್ ಸಕ್ಸಸ್ ಆಗ್ತೀವಿ
ನಾವು ಎಫರ್ಟ್ ಹಾಕೋದ್ರ ಜೊತೆ ಇವಾಗ ಕಾಗೆ ಎಲ್ಲಾದ್ರೂ ತುಂಬಾ ಆಗ್ತು ಅಂತ ಅನ್ಕೋ ಕಲ್ಲು ಆಗ್ತಾನೆ ಇದೆ ಅದು ಸುಸ್ತಾಯ್ತು ಅಯ್ಯೋ ನನ್ ಕೈಯಲ್ಲಿ ಏನು ಆಗಲ್ಲ ನೀರು ಮೇಲ್ ಬರೋದಿಲ್ಲ ಅಂತ ಎಲ್ಲಾದರೂ ಬಿಟ್ಟಿದ್ರೆ ಅದಿಕ್ಕೆ ನೀರೇ ಸಿಕ್ ತ್ತ ಇರಲಿಲ್ಲ
ಹೌದು
ಸೊ ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದ ಇರಬೇಕು ಅದು ಕಲ್ಲು ಇದೆ ಸ್ಟಿಲ್ ಎಕ್ಸ್ಪೆಕ್ಟೇಷನ್ಸ್ ಓಹ್ ನಾಳೆ ಬರುತ್ತೆ ಇವಾಗ ಬರುತ್ತೆ ಅನ್ನೋ ತರ ನಾವು ಎಕ್ಸ್ಪೆಕ್ಟ್ ಮಾಡ್ ನಮ್ಮ ಕೈಯಲ್ಲಿ ಆಗತ್ತ ಅಂತ ಅನ್ಕೊಂತಾ ಅದು ಎವ್ರಿ ಟೈಮ್ ಕೂಡ ತೊಗೊಂಡು ಬಂದು ಕಲ್ಲು ಹಾಕಿದಿಕೆನೆ ನೀರ್ ಮೇಲೆ ಬಂದಿದ್ದು ಎಲ್ಲಾದ್ರೂ ಒಂದು ಸ್ವಲ್ಪ ದಿನ ಬಿಟ್ಟು ಇಲ್ಲ ಇವಾಗ ನಂಗ ಬೇಡ ಸ್ವಲ್ಪ ಹೊತ್ತು ಬಿಟ್ಟು ಹಾಕೋಣ ಕಲ್ಲ ಅಂತ ಎಲ್ಲಾದ್ರು ಇದು ಹಕ್ಕಿನು ಉಳಿತಾ ಇರ್ತಿಲ್ಲ
ಹೌದು ಹ್ಮ್
ನಾವು ಏನೇ ಕೆಲಸ ಮಾಡ್ತಾ ಇದ್ವಿ ಅಂದ ದು ಒಳ್ಳೆ ಕನ್ಸಿಸ್ಟೆನ್ಸಿಯಯಿಂದ ಕರೆಕ್ಟಾಗಿ ಡೈಲಿ ಹೆಂಗಂ ಮಾಡ್ತೋ ಅದೇ ಥರ ಮಾಡ್ತಾನೇ ಇರಬೇಕು ಒಂದ ದಿನೂ ಮಿಸ್ ಮಾಡಬಾರ್ದು
ಹ್ಮ
ಹ್ಮ್ ಜೀವನದಲ್ಲಿ ಇವಾಗ ಸಕ್ಸಸ್ ೊ ಮಾಡ್ಕೊಂಡಿರೋ ಪರ್ಸನ್ಸ್ ಎಲ್ಲ ನೋ ಎಲ್ಲರೂ ತುಂಬಾ ಕನ್ಸಿಸ ಸ್ ಇಿಂದೇವರ್ ಮಾಡ್ತಾ ಇರೋದು ಯಾರು ಓಕೆ ನನ್ು ಇವತ್ತು ಮಾಡಿದ್ದೀನಿ ನಾಳೆ ರೆಸ್ಟ್ ಮಾಡೋಣ ನಾಡಿದ್ದು ರೆಸ್ಟ್ ಮಾಡೋಣ ಅಥ ಯಾರು ಮಾಡೋದಿಲ್ಲ
ಹ್ಮ್ ಇನ್ನೊಂದ ಇನ್ನೊಂದ್ ಸ ಇಲ್ಲ ನಾನು ಏನ ಮೆಕ್ಕಿಾಯ್ತಾ ಎರಡು ಬೆೇಕ ಎನು ಬೆ ಅದ ಎಂತ ಮಾಡುತ್ತೆ ಆಮೆಲೆಡುೂ ಬಂದ ನನ್ಕೋ ನ್ ಬಪ್ಪ ಅಂತ ಹ ಇದ್ ಮಾಡ್ತಾ ಇರುತ್ತೆ ಅದಕ್ಕೆ ಅವ್ ಏನ್ ಮಾಡ್ತವ ಇದಾಗಲ್ಲಾ ಮಾಡ್ತಿರ್ತಾವ ನನ್ಗೆಷ್ಟಷ್ಟು ಅಂತ
ಹಾ
ಇವಾಗ ಅಲ್ಲೇ ಬಂದ್ಬಿಟ್ಟು ಮಂಕಿ ಬರುತ್ತಯ್ತಾ ಮಂಕಿ ಬಂದ್ಬಿಟ್ಟು ತಕ್ಕಿಯೆಯಲ್ಲಿ ಸಮಸಮಾನ ಆಗ್ತಾ ಇರುತ್ತೆ
ಹಾ
ಕಡೆ ತಕ್ತದು ಜಾಸ್ತಿ ಆದ ತಕ್ಷಣ ಅದ ತಗೊಂಡು ಅದ್ ಬಯಲ್ ಹಾಕೊಂಡ್ಬೋಗೆ ಓ ಇದು ಕಮ್ಮಿ ಆಯ್ತು ಕಡೆ ಸ್ವಲ್ಪ ಜಾಸ್ತಿ ಐತೆಂತ ಆ ಕಡೆ ಸ್ವಲ್ಪ ಕಂಬಯತೆೆ ವಕ ೇ ಹಂಗಗೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಬೆನ್ನೆನೆ ಪಾಪ ಅಭ್ಯಾಸ ಹೇಳಿ ಊಟನೇ ಸಿರಲ ಅದೇ ಇಬ್ಬ ಜದಲ್ಲಿ ಮೂರನೇವರ್ ಲಾಭ ಆತಾರಲ್ಲ ಆ ತರ ಆ ಕಥೆಯಲ್ಲೂ ಅಂಗ ಆಯ್ತು ಅವ ಎರಡು ಜ ಮು ಸೆಂಟ್ರಲ್ಲಿ ಮಂಕಿ ಬಂತು ಆ ಮಂಂಗಿ ಗ ಲಾಭ ಆಯತು ಪಾಪ ಎರಡಕ್ಕೂ ಆಯ್ತು ಹ ಹಮ್ಮ
ಏನ್ ಗೊತ್ತಾ ನೋವು ಮುಂಚೆ ಕಾಲದಲ್ಲಿ ಆಚಿ ಕೊು ತುಂಬಾನೇ ಕತೆೆ ಹೇಳ್ತಾ ಇದ್ರು ಮಕ್ಕಳಿಗೆ ಸೊ ನಮಿ ಕೆಾಗ ಸ್ಟೋರೀಸ್ ಎಲ್ಲ ಗೊತ್ತಿದೆ ಅದರಲ್ಲಿ ಈ ತರ ಸ್ಟೋರೀಸ್ ಎಲ್ಲ ನಮಗೆ ಗೊತ್ತಿದೆ ಬಿಕಾಸ್ ನಾವು ಚಿಕ್ಕವ್ರ ಹತೆಾಗೆಲ್ಲ ಅಜ್ಜಿ ಅವರ ಹತ್ರ ಎಲ್ಲ ಕತೆ ಕೇಳಿ ಮ ಕೊಂಡು ತಿಂದಂತವರಿ. ಪ್ಲೀಸ್ ನೋಡು.
ಈಗನ್ ಮಂಕ್ಳ ಅಂತಿಕ ನಾನೇ ಯಾವತ್ ಅಜ್ಜಿ ಹತ್ರಾ ಕಥೆ ಕೇಳಿಲ್ಲಾ.
ನೀವ ಕೇಳಿಲ್ವಾ. ಹಾ.
ಹ್ಮ. ನಮ್ಗೆ ಯಾರು ಕಥೆ.
ನಾನ್ ಚಿಕ್ಕೊಳ್ಳ ಇದ್ದಾಗ ಅಜ್ಜಿ ಅವ್ರ ನಾವ್ ಯಾವತಾದ್ರು ಊರಿಗೆ ಹೋದ್ವಿ ಅಂತಂದ್ರೆ ನಾವು ಎಂತ ಜನ ಮಕ್ಳ ಇದ್ದಿದ್ದು ಆಯ್ತಾ. ಅಂದ್ರೆ ನಮ್ಮ ಅಜ್ಜಿ ಮೊಮ್ಮಕ್ಕಳು ಇದ್ದಿದ್ದು ಟೋಟಲ್ ಎಂಟ ಜನ. ಸೊ ಅವಾಗ ಹಾ ಟೋಟಲ್ ಎನ್ ಮಕ್ ಮೊಮ್ಮಕ್ಕಳ ಇದ್ರು ಅಜ್ಜಿಗೆ. ಅಜ್ಜಿ ಮಧ್ ದಲ್ಲಿ ಮಲಗ್ತಾ ಇದ್ರು ಅ ಕಡೆ ನಾಲ್ಕ್ ಜನ ಈ ಕಡೆ ನಾಲ್ಕ್ ಜನ ಮಲಗ್ತಾ ಇದ್ ವಿ ನಾವು ಹಬ್ಬಕ್ಕೆ ಅವ ಈಗ ಸಮ್ಮರ್ ಹಾಲಿಡೇಸ್ ಅಂದ್ರೆ ಅದು ಸ್ವಂತ ಊರಿಗೆ ಹೋಗ್ತಾ ಇದ್ದಿದ್ದು ಅಲ್ವಾ. ಆ ಟೈಮ್ ಅಲ್ಲಿ. ಮಲ್ಕೊಂಡು ಅಜ್ಜಿ ಕಥೆ ಹೇಳ್ತ ತಾ ಇದ್ರು ಏನ್ದ್ರಿಂದ ಕೇಳಿಸಕೊತಾ ಇದ್ವಿ. ಹಾಗೆ ಕೇಳಿಸಕೊಂತ ನಿದ ದ್ದೆ ಮಾಡ್ತಾ ಇದ್ದಿದ್ದು. ಮತ್ತೆ ಆಗಿನ ಕಾಲದಲ್ಲಿ ನೀನು. ಹಳ್ಳಿ ಕಡೆಗೆ ಹೋಗ್ವಿ ರೈ ನೈಟ್ ಕತ್ತ ಹತೋ ಟೈಮ್ ಅಲ್ಲಿ. ಎಲ್ಲಾ ಕಡೆ ಕರೆಂಟ್ ಹೋಯ್ ತು ತಂದಾಗ.
ಹ್ಮ್.
ಕರೆಂಟ್ ಹೋದಾಗ ಮನೆ ಒಳಗಡೆನೆೇ ಇರ್ತಾ ಇಲಿಲ್ಲ ಆಚೆ ಹೋಗ್ತಾ ಇದ್ವಿ. ಆಚೋಹೋಗಿ ದೊಡ್ಡ ಛಾಪೆ ಹಾಸ್ ಸ ಕೊಂಡು. ಎಲ್ರೂ ಮಲ್ಕೊಂಡ ಆ ಕಾಶಾ ನೋಡ್ತಾ ಇದ್ವಿ. ಆಲ್ಲ ಒಂಥರ ಮೆಮೊರೀ ತುಂಬಾನೇ ಚೆನ್ನಾಗಿ ಇರ್ತಾ ಇತ್ತು. ಅದೇ ಇವಾಗ ಆ ತರಾ ಮಾಡಕ್ ಆಗೋದೇ ಇಲ್ಲ ಅದಕ್ಕೆ ಚಿಕ್ಕಮಕ್ಕ ಳಾಗ ತುಂಬಾನೇ ಎಂಜಾಯ್ ಮಾಡ್ಬೇಕು ಅವಾಗ ಎಲ್ರೂ ಸೇರ್ಕೊಂಡು ಕಣ್ಣ ಮುಚ್ಚೆ ಆಟ ಆಡ್ತಾ ಇದ್ದಿದ್ದು ಅಜ್ಜಿ ತಾತ ಅವರೆಲ್ಲ ಬರ್ತಾರೆ ದು ಗೊತ್ತ ನಮ್ ಜೊತೆ ಅವಾಗ ಆಡೋದಕ್ಕೆ ಹ ಜನ ಅಳೆಲ್ಲ ಕತ್ಲ ಆಯ್ತು ಅಂತಷ್ಟ ನಮ್ಮ ಮನೇಲಿ ಆರಾಮಾಗಿ ಪಚ್ಕೊಂಡೆಲ್ಲ ಆಡ್ಬೋದಿತ್ತಲ್ವ ಸೊ ಅವಾಗ ಕಣ್ಣ ಮುಟ್ಟ ಆಟ ಆಡ್ತಾ ಇದ್ವಿಗೆಾತ್ರಿ ಹೊತ್ತೋಗಿ ನಕ್ಷತ್ರ ನೋಡ್ಕೊಂಡು ಮಲ್ಗೋದು ಅ ಅವರು ಹೇಳೋ ಕತೆೆಗಳನ್ನ ತಿಳ್ಕೊಂಡು ಮಲ್ಗೋದು
ಹ್ಮ
ತುಂಬಾ ಚೆನ್ನಾಗಿರ್ತಾ ಇತ್ತು ಇವಾಗನ್ ಮಕ್ಳು ಎಲ್ಲಿ ಯಾರ ಎಲ್ಲ ಎಲ್ಲಿ ಮಾಡ್ತಾರೆನು ಒಬ್ರ ಯಾರ್ದ್ರೂ ಮೊಬೈಲ್ ಇದ್ರ ಚಾಕು ಇವಾಗ ಮಕ್ಕಳು ಅಡ ಅದಕ್ಕೆ ಮೊಬೈಲ್ ಬೇಕು ಮೊಬೈಲ್ ಬೇಕು
ಹೌದುು
ಹ್ಮ್
ಆ ಫೋನ್ ಎಲ್ಲರೂ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ ಫೋನ್ಗೆ ಈಗ ಚಿಕ್ಕ ಮಕ್ಳಿಂದ ದೊಡ್ಡ ಅಚ್ಚಿ ತಾತ ಫೋನ್ ಅಡಿಕ್ಟ್ ರೀಲ್ಸ್ ಅಂತೆ ಇನ್ಸ್ಟಾಗ್ರಾಮ್ ಅಂತೆ ಅದ್ರಲ್ಲಿಸ್ ಮಾಡಕೋದು ವ್ಲಾಗ್ ಮಾಡೋದು ಬರೀ ಅಡೆ ಆಟನ ಇಲ್ಲ ಫ್ರೀ ಫೈರ್ ಅಂತೆ ಪಬ್ಜಿ ಅಂತೆ
ಹಾ ಇವಾಗ ನೆಕ್ಸ್ಟ್ ಜೆನ್ಸಿ ಮಕ್ಳ ಫ್ಯೂಚರ್ ಅಂತರ ಮಕ್ಕಳಿಂದ ನಾವು ಚೆನ್ಸಿದವೆ ಬಟ್ ನಮ್ಮ ನೆಕ್ಸ್ಟ್ ಜನ್ರೇಷನ್ ಬರೋ ಮಕ್ಳನ್ನ ನೀನ್ ಅವ್ರ ದೊಡ್ಡರ್ಮ ಕೇಳಡು ನಿನ್ನ ಚೈಲ್ಡ್ಡ್ ಎಲ್ಲ ಹೇಗಿತ್ತು ಅಂತ ಅವ್ರು ಹೇಳೋದ್ ಇಷ್ಟ ನಾನ ಆ ತರಕ್ಕೆ ಮಾಡ್ ಮತ್ತು
ಈ ತರಕ್ಕೆ ಏ ಮಾಡ್ತೆ ಆ ರೀಂಸ್ ಮಾಡ್ದ ಈ ರೀನ್ಸ್ ಮಾಡ್ದ ಅವಲಾಗ ಮಾಡ್್ದ
ಹೌದು ಬರೀ ಇದನ್ನೇ ಹೇಳ್ತಾರೆ ಅದಕ್ಕೆ ಮೊಬೈಲ್ ಎಲ್ಲ ಬಿಡ್ಬೇಕು ಮೊಬೈಲ್ನ ಬಿಟ್ಟು ಜಗತ್ತು ಪ್ರಪಂಚ ಹೇಗಿದೆ ಅನ್ನೋದನ್ನ ನೋಡಬೇಕು ಮಕ್ಕಳು
ಹೌದ
ಹ್ಮ್
ಮತ್ತೆ ಏನ್ ಗೊತ್ತಾ ಇವತ್ತು ಪ್ರಿನ್ಸಿಪಲ್ ನಂಗೆ ಮೊಬೈಲ್ ನೋಡ್ಕೊಂಡು ಓದ್ತಾ ಇದ್ದ ಅಂತ ಬೈದ್ರು
ಹಾ
ಆಯ್ತಾ ಆದ್ರೆ ಅ ಕಾಲಜಲ್ಲನೆ ಮೊಬೈಲ್ ಅಲ್ಲ ಎಲ್ಲ ನೋಡಸ್ ಕಳಸ್ತಾರೆ ಇದು ಇಷ್ಟು ನೋಡ್ ನೂರ್ ಮೂವತ್ತ್ ಪೇಜ್ ಕಟ್ಲೆ ನೋಟ್ಸ್ ನ ಒಂದೊಂದು ಪಿಡಿಎಫ್ ಆದ್ರ ಕನ್ಸಟ್ಕೊಂಡ್ರೆ ನಾವ್ ಅಷ್ಟೊಂದು ಪ್ರಿಂಟ್ ತಕ್ಸ್ಕೊಂಡು ಇಲ್ಲ ಓದೋದಕ್ಕ ಆಗುತ್ತೆ ಹೇಳಿ ಆ ಟೈಮ್ ಅಲ್ಲಿ ಮೊಬೈಲ್ ಯೂಸ್ ಮಾಡ್ತೀವಿ ಸೊ ಅದವಾ ಕಾಲೇಜ್ ಅವರು ಚೇಂಜ್ ಮಾಡ್ಬೇಕು ಒಂದರು ನೋಟ್ಸ್ ಕೊಟ್ಟ ಅವರೇ ನೀಟಾಗಿ ಕೊಡ್ಬೇಕು ಈ ಮೊಬೈಲಲ್ಲಿ ಕಳಿಸ್ತಿದಿದ್ದಾರೆ ಮೊಬೈಲ್ ನೋಡ್ಕೊಂಡ್ ಓದುವುದಕ್ಕೆ ಹಲೋ ಮಾಡಬೇಕು ಅದೇ ಮೊಬೈಲ್ ಇಂದ ನೀವು ನೋಡ್ಸ ತೊಗೊಂಡ್ಂದ್ ಓದಿ ಅಂದ್ರೆ ಯಾವ ತರ ಆಗುತ್ತೆ ಹೇಳು ಹ್ಮ್ ಇದುನ್ನಲ್ಲ ಚೇಂಜ್ ಮಾಡಬೇಕು ಕಾಲೇಜವರು ಹಾ ಸರಿ